ಹಲೋ ಆಯ್ತು ನೋಡ್ರಿ ನಿಮ್ದ ಆ
ನಮ್ದುನು ಐತ್ ನೋಡ್ರಿ ಏನ್ರಿ ಮತ್ಯಾನ ಕೆಲಸ ನಡದವ್ರಿ ಹೋಗಿಲ್ರಿ ಎಲ್ಲಿಗ ಗಾಡಿಗಿ ಬದಗೆ
ಹ್ಮ ಇಲ್ರಿ ಗಾಡಿ ಹೋಗಿಲ್ ನೋಡ್ರಿ ಗಾಡಿಗ್ ಹೋಬೇಕ ಮುಂಜೆಲಿ ಹೋಗ್ರೀ ಬೀಜಾಪುರಕ್ ಹೋಗಿದೀವ್ರಿ.
ಹೌದೌದ್ರೀ ಮತ್ತ ಹೆಂಗ್ರಿ ಹೋಗಿದರೆನ್ರೀ ಬ ಬಾಡಗಿಗಿ.
ಬಾಡಿಗೀಗ ಹೋಗಿದ್ವ ನೋಡ್ರಿ ಅಲ್ಲಿ ಬಿಜಾಪುರ್ಕ ಹೋಗಿದ್ವಿ ನೋಡ್ರಿ.
ಹಾ ಹೌದ ಹೌದ್ರಿ ಸಂತಿ ಮತ್ತ ಎಕಡಿ ಅಕಡಿ ಒಂದೆ ಹೋಗಿದ್ರಿ ಬಾಡ್ಗಿ ಮತ್ತ ಬ್ಯಾರೆ ಕಡಿಗ ಹೋಗಿಲ್ರಿ.
ಇಲ್ರೀ ಬ್ಯಾರೆ ಕಡಿ ಅವು ಹೇಳಿದುರಿ ಅವ ಕ್ಯಾನ್ಸಲ್ ಐತ್ರಿ ಹೋಗೋದ ಮತ್ತ ಹೋಗದಫೋನ್ ಹಚ್ ತನ ಅಂದನ್ರಿ ಮತ್ ಹೋಬೆಕ್ರಿ.
ಹೌದೌದೌದ ಹೌದ್ರಿ ಮತ್ತ ಹೆಂಗ್ರೀ ನಿಮ್ ಊರ್ ಕಡಿಗ ಎಲ್ಲ ಮಳಿಗಿಳಿ ಚಲೋದ ಇಲ್ರಿ ಮಳಿಗಿಳಿ ಎಲ್ಲ.
ಚಲೋ ಅದ್ರಿ ಮಳಿ ಅಷ್ಟಗಷ್ಟೇ ಆದ್ರಿ ಏನ್ ಮಳೆ ಎರಡ ದಿನ ಆಯತ್ರಿ ಬಂದು ಜಾಸ್ತಿ ಚ್ಚಿ ಬರವಲದ್ರಿ ಮಳಿ ಮೆ
ನಮ್ಮೂರ್ ಕಡಿಗ ನೋಡ್ರಿ ಏಳೆ ಏಳನೆ ತಾರೀಕರಿ ಮೂರಂ ದಿನ ರೀ. ಹಾ ಎಂಟ ಎಂಟನೆ ತಾರೀಕರಿ ಜೋರ್ ಬಂದುವಲ್ರಿ. ಪಾಪುಲೇಶನ ವಾಪಸ್ ರಿಟರ್ನ್ ಬರಣ ಆ ದಿನ ಮಳಿ ಇತ್ರಿ ಮತ್ತೊಂದ್ ಎರಡ ಎರಡ್ ದಿನ ಆದ್ ಮ್ಯಾಗ ಮತ್ ಮಳಿ ಒಂದ ಎರಡ್ ದಿನ ಜಿರಿ ಜಿಟಿ ಹತ್ರಿ ಒಂದ ಎರಡ್ ನಾಕ್ ತಾಸ. ಆಕಡ ಲೆಶನಾಗ ಮತ್ ಮಳಿನೆ ಇಲ್ ನೋಡ್ರಿ ಏನ್ ಮಳಿನೆ ಇಲ್ರಿ ಹೆಂಗ ಮಾಡ್ಬೆಕ್ ಆಗೆದ್ರಿ ಬೀಜ ಹಚ್ಚಿವ್ರಿ ಮತ್. ಮತ್ತೆ ಹೌದ್ರಿ ಹೆಂಗೆ ಆಗ್ಯಾದ್ರಿ ಎಲ್ಲಾ ಬೀಜ ಹುತ್ತಿವ್ರಿ ಎಲ್ಲಿ ಹೊದ್ರೆ ಅಲ್ಲಿದ ಅಲ್ಲಿ ಬೀಜ ಗೊತ್ತೀವ್ರೀ ಮತ್ ಇಷ್ಟನ್ ಬಿತ್ತಿವವ್ರರಿ ಮತ್ ಏನ್ ಹೆಂಗ್ ಹೇಳಲ್ರರಿ ಅದೇ ಗೊತ್ತ
ಹ ಹೌದ್ರೀ ಮಳಿ ಎಲ್ಲ ಹೈರಾಣ ಬ್ರ ರೈತರಿ ಎಲ್ಲಾ ಸಮಸ್ಯೆ ನೋಡಿದ್ರೆ ಎಲ್ಲ
ಇಲ್ರೀ ಎಕಡ್ ಸುತ್ತತ್ ಎಕಡ ಸುತ್ತತ್ ರೈತರಿಗೆ ಸರಿ ಹಿದ ಏನ್ ಮಾಡ್ತರಿ ರೈತರಿ ಅದ್ರಗ
ಹೌದು
ಹಾ ರೀ
ತುಂಬಾ ಇರ್ದ್ರಿ ಕುಟುಂಬ ಒಂದತ್ತು ಊಟ ನೋಡ್ಕೊಂಡು ಹೋಗಾದ್ರಿ ಹತ್ರಿ ಒಂದ್ ಮಕ್ಳು ಮರಿಯುವುದ್ ಲಗ್ನ ಇರ್ತಾವ್ರಿ ಯಾವದ ಒಂದ್ ಫಂಕ್ಷನ್ ಇರ್ತಾವ್ರಿ ಅಂತವ್ರದಾಗ ಈಗ ರೊಕ್ಕ ಬೇಕ ರೊಕ್ಕನ ಇಲ್ರಿ ಏನ್ ಮಾಡ್ತ ಬೆಳಿಸಾಲ್ ಎಲ್ಲಾ ಕೇಳಕ್ ಹೋದ್ರ ಬ್ಯಾಂಕ್ನಾಗ ಲೋನ್ ಸಿಗೋವಲ್ರರಿ
ಹೌದ್ರಿ ಎಲ್ಲಾ ಎಲ್ಲಾ ಟೋಪ ಮಾಡಿದ್ರರು ಇದು ಎಲ್ಲಾ.
ಹಾ ರೀ ಬಂಗಾರದ ರೇಟ್ ಹೆಚ್ಚಿಗ ಆಗೈ್ರರಿ ಸಿಲಿಂಡರ್ ರೇಟ್ ಹೆಚ್ಚಿಗದ್ರಿ ಪೆಟ್ರೋಲ್ ರೇಟ್ ಹೆಚ್ಚಗ ಆಗ್ರಿ ಪ್ರಿಯೊಂದು ಬೆಲೆ ಏರಿಕೆ ಆಗಿದ್ರಿ ನಮ್ ರೈತರು ನಾವವು ದುಡದ್ರಿ ನ ಮಾಡಂತ ಫಲವತ್ತಗ ಫಲಕ್ ರೇಟ್ ಹೆಚ್ಚ ಆಗ ಹೋಲ್ದ್ರಿ
ಏ ಹೌದರು ಬಾಳ ಕಷ್ಟ ನಡಿದ್ರ ಎಲ್ಲಾ ರೈತರು ಎಲ್ಲಾ
ಏ ಮಾಡ್ತ್ರೀ ಈಗಾ ಮಾಡತ ಈಗ ಸರ್ಕಾರದವರು ನಮ್ಗ.
ಹಾ ರೀ
ಕಡ್ಸುತ್ತ ನಮ್ಗೆ ರೈತರಿಗೆ ನೋಕ್ಸಾನ್ ಮಾಡ ಕೂತಾರೀ ಅವ್ರು ದಲ್ಲಾಳಿಗಳು ಬ ಬೆಳಕೂತ ರೀ ಸರ್ಕಾರದವ್ರುಳಕೂತಾರೆೀ ನಾವವು ಅಂದ್ರೆ ಈ ಕಡೆ ಸಣ್ಣಾಕತೀವರಿ ಇವ್ ನಡಬರಗಿ ಎಷ್ಟ
ಹೌದ ರಿ
ಓ್ ದಡೋಳ ಏನ್ ಮಾಡಿ ಬಿಡ್ರ ರೀ ನಂಬಲ್ಲಿ ತೊಗೆಷ್ಟ ಬೇರವ್ರ ಬಲಿ ಮಾಡತಾರೀ ಹೆಚ್ಚಿಗೆ ರೇಟಿಂಗ ಮಾಡ್ತಾರೀ ನಮ್ಮಲ್ಲಿ ಅಂದ್ರ ಕಡಿಮತೀ ನಮಗೆ ರೇಟ್ ಕಡಿಮೆ ಮಾಡಿ ಇಷ್ಟ ನ ರೇ ಅವ್ರ್ ಲಾಭ ಮಾಡ್ಕೇತಾರೆ ನಾ
ಹೌದ್ರಿ ಹಿಂಗಂದ ಹಿಂಗೇನ್ ನಡ್ದಲ್ರಿ ಎಲ್ಲಾ ಸರ್ಕಾರವ ಎಲ್ಲ ಹಿಂಗಗೆ ಮಾಡ್ರಿ.
ಹೌದ್ರಿ ಇ್ ಮಾಡಿಗೆೇಶಿಂದ ರೈತರಿಗೆ ಬಾಳ ನುಕ್ಸಾನ್ ಮಾಡಿಟ್ಟ್ರೀ ಇಂತವ್ರ ದಸಿಂದ ರೈತರ್ ಯಾವಾಗ ಉ್ದ ಬರಾಬ ಹೇಳ್ರಿ ಹಂಗಗೆ ರೈತರಿಗೆ ಎಲ್ಲಸ್ ಮಂದಿ ಬಿತ್ತದೆ ಬಿಟ್ರು. ಇವರು ಮಣ್ಣೆ ತಿನ್ಬೇಕಕ್ತ್ರಿ ಹಂಗತ್ರಿ ಇವ್ರಿಗೆ
ಹ
ಹಾ ರೀ ಏನ್ ಮಾಡ್ತ್ರಿಏನ್ ಲ್ಲ ಮತ್ತೆ ಎಕಡೆಕಡೆ ಹೋಗಿಲ್ರಿ ಮತ್ತ ಈಕಡಿ?
ಯಾಕ ಇಲ್ರಿ ಇವತ್ ಕರಿ ಇತ್ತಲ್ರಿ ಎಲ್ಲ ಪಾರ್ಟಿ ಮಾಡಿದಿ ಎಗಡೆ ಊ ಇಲ್ರಿ ಇಲ್ಲ ಊರಾಗ ಎಲ್ಲ ಪಾರ್ಟಿ ಮಾಡಿದೀವಿ ಹುಡುಗರ್ಗ ಎಲ್ಲ
ಅಬ್ಬಬ್ಬ ವಜ್ಜ ಅಲ್ ಬಿರಿಫಾಟಿ ಗಲ್ಟಿಜ್ಜ್ ಮಾಡಿರಿ ನೀವ ಅಂತ ನಾವ ನ್ ಫಲ್ಟ ಅ ನೋ್ರಿ ಏನ್ರಿ ಮನೆಗೆ ಮಟನ್
ಹಾ ಅದೇ ಹೇಳಿದವ್ರೀ ನಿಮ್ಗ್ ಬ್ರಿ ಅಂತ ಎಲ್ಲ ಮಾಡ್ರ ಅಂತ ಕೇಳಿ ನಿಮ್ ಏನ್ ಮಾಡಿಲ್ಲ ಅಂತ ಅಂದ್ರ ಮತ್ತ ಆ ಕಡೆ ಬೇರೆ ಕಡೆ ಹೋಗಿದ್ದೀರಿ ಬೇರೆ ಕಡೆ ದೋಸ್ ಎ ಕಲ್ತ
ಶಾಪುರ್ ಹೋಗಿದ್ರರು ಬಂದ್ ಭೋ ಇವರದ ಏನೋ ಫೋನ್ ಪೇ ಏನೋ ಪ್ರಾಬ್ಲಮ್ ಆಗಿತ್ತಂರಿ
ಬಂದೂರು ಅದು
ಹಾ ರೀ ಏನೋ ಲಿಮಿಟ್ ಕ್ರಾಸ್ ಮಾಡಾರತ್ರಿ ಅವರು ಐದ್ ಲಕ್ಷ ರೂಪಾಯಿ ಟರ್ನ್ ಅವರ್ ಮಾಡಾರತ್ರಿ. ಒಂದ ಆಗಿಬ ಬಿಟ್ಟಿದ್ರಿ ಹ್ಮ್ ಬಂದ ಆಗಿಬ ಬಿಟ್ಟಿದ್ರ ಮತ್ತ ಅವ್ರು ಅಂದ್ರ ಏ ್ ಎರಡ್ ಮೂರ್ ದಿನ ಇಷ್ಟು ಹೇಳಕತಾರೆ ಹಿಂಗ ಉತ್ತಮ್ಮ ಹೆಂಗ ಮಾಡ ಅಂದ್ರೆ ಇಲ್ಲ ಬಗಣ ಹೋಗ್ ಅಂತ ಎಷ್ಟು ಕಲಿದೀರಿ ಗದ ಹೋದಿರಿ ಹೋಗಿ ಮಾಡ್ಸವ್ರಿ ಏನಲ್ಲಡ ಶಾಹಾಪುರಕ ಹೋಗಿದ್ರಿ ಮತ್ ಯಾದ್ಗಿರ್ ಬಾವ ಯಾದ್ಗಿರ್ ಹೋಗ್ರಿಅಂತಂದ್ರ ಅಕಡಿಲೆಸ್ಸಿಂದ ಅವ್ರು.
ಯಾರೀ ಫೋನ್ ಪೇದಾಗ ಹೋಗಿದ್ರಿ ಎಲ್ಲಿ ಆ ಬ್ಯಾಂಕಿಗೆ ಹೋಗಿದ್ರಾ ಅಲ್ಲಿ ಎಲ್ಲಿಗಿ ಹೋಗಿದ್ರಿ.
ಕರ್ದವ್ರಿ ಅಂತ ಅಂದ್ರಿ ಮತ್ ಇಲ್ರಿ ಸರ್ ಅಲ್ಲಿಗ್ ಹೋಗ್ಲಕ್ ಆಗಲ್ರಿ. ನೀವು ಏ ಇಲ್ಲಿ ಏನನ್ ಸೊಲ್ೂಷನ್ ನಡ್ರಿ ಹುಡ್ ಕೊಡ್ರಿ ಪರಿಹಾರ ಒಂದರಣ ಆಯ್ತು ಸೋರಿ ಒಂದ ಪೀಡಾಪ್ ಆಗ್ತೇನ್ರಿೀಮಗ ಅದ ಹೋಗಿಸಿಂದತಕೊಂಬರ್ರಿ ಅಂತ ಜರಕ್ಸ್ ತಕೊಂಬರ್ರಿ ಅಂತಂದ್ರ ಜರಕ್ಸ್ ತಕೊ ಬಂದಿವಿರಿ. ಮತ್ತ ಇವ್ರ ಬಂದೇನವಾಜ ಅವ್ರ ಫೋಟೋ ತೆಕ್ಕಂದರು. ಮತ್ತ ಫೋಟೋ ತ ಕಂದ್ ಮತ್ತೆಲ್ಲಾ ಡಾಕ್ಯುಮೆಂಟ್ಸ್ ಫಿಲ್ಅಪ್ ಮಾಡವ್ರಿ ಮತ್ ಆಧಾರ್ ಕಾರ್ಡ್ ಫಾನ್ ಕಾರ್ಡ್ಗೆ ಕೇಳಿದ್ರರಿ ಫ್ಯಾನ್ ಕಾರ್ಡ್ ಇವರದ್ ಇಲ್ರಿ ಇನ್ನಾ
ಪ್ಯಾನ್ ಕಾರ್ಡ್ ಮಾಡ್ತಿಲೇನ್ರಿ ಅವಾ
ಹ್, ಮಾಡ್ಸಿಲ್ರಿ ಅವ್ರ ಇನ್ನಾ ಅವ್ರು ಮಾಡ್ಸಿಲ್ ಇನ್ ಐದ ಲಕ್ಷ ಮ್ಯಾಗ್ ಮಾಡಬೇಕ ಟರ್ನವರ ಮಾಡ್ಬೋದ್ರಿ ಇನ್ನಾ ಪ್ಯಾನ್ ಕಾರ್ಡ್ ಇಲ್ಲಾ ರೀ ಇನರದು.
ಬೆಂಗಳೂರು ಹೋಗಿಲ್ಲೇನ್ರಿ ಬಂದೋರ ಬೆಂಗಳೂರ ಹೋತ್ನಂದ.
ಇಲ್ಲಾರಿ ಇಲ್ಲ ಇಲ್ಲೇದಾರಲ್ರಿ ಇವತ್ ಪಾರ್ಟಿ ಗಿಟಿ ಎಲ್ಲಾ ವಜ್ಜ ಮಾಡರ ರಿಅವ್ರನ್ ಇವತ್. ಕರಿ, ಹಾ ನಿನ್ನ ಕಾರ ಹುಣ್ಣಿಮೆ ಹೆಂಗೈತ್ರಿ ನಿಮ್ಮ ಊರಗ.
ಹಾ, ರಿ
ಕಾರ ಹುಣ್ಣಿಮೆಹೆಂಗೈತರಿ ನಿಮ್ಮ ಊರಗ ಚೋಲಾಗಿ ಇರ್ಬೇಕಲ್ರಿ ನಿಮ್ ಊರಗ ವಜ್ಜಿ ಐತ್ರಿ,
ಏಯ್ ಚೋಲಾಗದರಿ. ಚೋಲಾಗದ್ರಿ ನಿಮ್ಮ ಊರಗ
ಏನ್ ನಮ್ಮ್ ಊರಾಗ ಆದ್ರೆ ಪೂರಾ ಎತ್ತಿಗಳಿಗೆ ಮೆರವಣಿಗೆ ಮಾಡಿ ನೋಡ್ರೆ, ನಾವ್ ಆದ್ರೂ ಊರಾಗ ಕಾಮನ್ಲೇಷನ್ ಎಲ್ಲಾ ನಮ್ಮ ಮನ ತನಕ ಎಲ್ಲಾ ಚೋಟ್ಯಾ- ಗಿಟ ಹಚ್ಕೊಂಡ ್ಯಾಂಡ ಬ ತಂದು ಸುತ್ತ ಮುತ್ತ ಎಲ್ಲಾಹಳ್ಳ್ಯಾಗ. ಕೇಸಂಗ ಮಾಡಿ ಬಿಟ್ಟಿವ್ರೀಡಿಜತಂಬರ್ಬೇಕ ಅಂತ ಮಾಡಿದ್ವಿರಿ. ಡಿಜೆ ಬ್ಯಾಡ ಅಂತಂದ್ರ ಪೊಲೀಸರು ಅಲ್ಲ ಇದು ಹಲೋವ್ ಕೊಟ್ಟಿಲ್ರಿ ಅದಕಿ ಬ್ಯಾಡ ಅಂತಂದಿ ಹಲಿಗೆ ತಂದ್ಗೆಸಿಂದ ಬಿಟ್ಟಿವ್ರಿ.
ಹೌದ್ರಿ ಬಾಳ ಎಲ್ಲ ಟೈಟ್ ನಡಿದ್ರ ಎಲ್ಲಾ ಪೊಲೀಸರು ಆಕಡಿ ಇಕಡಿ ಎಲ್ಲಾ ಇದಮಾಡ್ರಿ
ಟೈಟ್ ಇಟ್ಟಬುಟ್ಟು ನಮ್ ಸಂಸ್ಕೃತಿ ಎಲ್ಲ ಕಲೆ ಮನೆ ಮಾರ್ಚ ಮರಿ ಮಾಡತಿ ಏನ್ ಮಾಡ್ತ್ರಿ ಹರೇಎಲ್ಲಾ ಹಿಂಗೆ ಮಾಡಕೂತಾರಿ ಎಲ್ಲಾ ಏನ್ ಮಾಡಕ್ ಆಗಲ್ರಿ. ಹಾ, ರಿಇ ಮಾರ್ಚ್ ಅಂತ ಹೋದ್ರೆ ಏನ್ ಮಾಡ್ತರಿ ಎಲ್ಲಾ ಹಾಳಾಗಿ ಬಿಡ್ತವ್ರಿ ನಮ್ ಸಂಸ್ಕೃತಿ, ನಮ್ ಕಲ್ಚರ್ ಐತಿ ನಂದ ಎಲ್ಲೋಟ ಐತ್ರಿ. ಹೊಲ್ದಗೋಳ್ದು ಬಾಳ ಸಮಸ್ಯೆ ಆಗೆದ್ರಿ, ಆ ರೀ
್ ಮತ್ತೇನ ನಡದಾದರಿ ಸಮಾಚಾರ.
ಮತ್ತೇನಿಲ್ಲ ನೋಡ್ರಿ ನೀವ ಹೇಳ್ಬೇಕ್ರಿ ಮತ್ ನಾಳೆ ಸಬ್ರಿಜಿಸ್ಟ್ರರ್ ಆಫೀಸ್ ಹೋಗಬೇಕ್ರಿ. ಸ್ವಲ್ಪ ಹೊಲ್ದ ಕೆಲಸ ಅದಾವ್ರೀ ಹೋಗೆಸಿಂದ ಎಲ್ಲದು ಹಾ ರೀ ಏನ್ ಮಾಡಮ್ರಿಹೊಲ ಕೊಟ್ಟಿವಲ್ರಿ ಮಾರಿದ್ರಿ ಇಷ್ಟ ಇಂತತ್ ದಿನಗಳ ಅಂತು ಕೊಡದ್ವಂತ ಆದ್ರೆ ಇವ್ರು ಕೊಟ್ಟಿಲ್ರರೊಕ್ಕ.
ಹ ರ
ಕೊಟ್ಟಿಲ್ರಿ ಅದೇ ಸಲಯಾಗಿ ಮತ್ತ ಈ ಡೇಟ್ ಕಖತ್ತಮ ಆಗೇದ ನೀ ಕೊಡ್ತಿಇಲ್ಲಂದ ಕೇಳ್ಬೇಕು. ಅವರಿಗೆ ಏನ್ ನೀ ಇಷ್ಟೇ ನಾಟಕ ಗಿಟಕ ಮಾಡಂಗ ಇದೇನ್ ನೀ ಕೋಡ್ಬೇಕ್ ಮಾಡಿದೆ ಅಂತ ಕೇಳ್ಬೇಕ್ರೀ ಇವ್ರಿಗೆ. ಏನ್ ಕಾನೂನು ಪ್ರಕಾರ ಹೋಗಮ್ ಎನ್ ನಿನಗ ಅಂತಕೇಳ್ಬೇಕಾತ್ದ್ರಿ ಅವ್ರಿಗೆ ಸ್ವಲ್ಪ ಯಾಕಂದ್ರೆ ಮನ್ಯಾಗ ನಮ್ಮ ಮನ್ಗ್ ಸ್ವಲ್ಪ ದೊಡ್ಡವರ್ ಇಲ್ರಿ ದೊಡ್ಡವರು ತೀರ್ಕೊಂಡ್ರರ್ಲ್ರಿ ಅದಿ ನಾಟಕ ಮಾಡಕ್.......
ಹೌದ್ರ ಹ್ಮ್ ಹ್ಮ್......
ಹ್ಮ ಯಾರನ್ ಹೇಳೋರು ಇದ್ರ ಕೇಳ್ರ ಹೇಳೋರ್ ಇದ್ರನ್ ಚಲೋ ಆದ್ರಿ ಹೇಳ್ರ ಇಲ್ಲ ಅಂದ್ರಹಂಗ ಮಾಡ್ತಾರ ರಿ ಅವ್ರ ಬರ ಹದವ್ರೀ ಇನ ಹತ್ತು ಲಕ್ಷ ಬರೋಬ್ಬರಿ
ಹಾ ಹೌದ್ರಿ ಮನ್ ಮಾಡ್ಸ್ಬೇಕ್ರಿ ಎಲ್ಲಾ......
ಹ ರೀ ಮಾಡಸ...... ಕ್ರೀ ಮಾಡಸ ಬೋರ್ಲಾಸ್ರಿ ಇ ಚಕ್ ಮಾಡಿವ್ರಿ ನೀರ್ ಅವ್ರಿ ಸ್ವಲ್ಪ.... ಅ
ಹೇಳ ರೀ
ನೀವ್ರಾವ್ರೀ ಅಂದ ಮೋಟರ್ ತೊಬರ್ಬೇಕ್ರೀ ಕಲಬುರ್ಗಿ ಹೋಗಿ ಕಲಬುರ್ಗಿ ಹೋಗ ಮೋಟರ್ ತದ್ದ ಎಲ್ಲ ಮಾಡಿ ಮತ್ತ ಲೈನ್ ಹೇಳ್ಬೇಕು ಅದನ್ ಅಳ್ಬೇಕ ಅದು ಒಂದ ಹತ್ತಸಾವಿರ ಮತ್ತೆ ಎಲ್ಲಿ ಸಾಲ ಮಾಡ್ಮ ಹೇಳರಿ ಅದರಾಗ ಮಳೆ ಇಲ್ಲ ಬೆಳಿ ಇಲ್ಲ ಎಲ್ಲ ಇಲ್ರಿ ಇವೆಲ್ಲ ನಷ್ಟ ಆಗಿದವ್ರೀ ಇನ್ ಮಾಡ್ತಾದ್ರ ಅ...... ಹತ್ತ ಎಕರೆ ಹೊಲ ಹೋಕೋದ್ವರಿ ಐದ ಆ ಎಕರೆ ಹೊಲ ಬೆಳೆದ ರಿ ಉಳದಿದ ನಾಕ ಎಕರೆ ಲಾಸ್ಟ್ ಆಗಿಬಿಟ್ಟಿದ್ರೀ ಈ ವರ್ಷನು
ಹೌದು ಹೌದು.....
ಅ ಹಾ ರಿ ಹೊದ ವರ್ಸನಾ ಪಾಡಗಿತ್ತರಿ ಈ ವರ್ಷ ಹತ್ತ ಆ ಕಡಗ್ರ ಆ ಕಡೆ ಆಗಿಬಿಡ್ಡತ್ತರಿ ಏನ್ ಮಾಡಕ್ ಆಗಲ್ರಿ.....
ಹ್ಮ್......
ಅದಿ ಏನ್ ಮಾಡ್ಬೇಕಕ್ ಏನಲ್ಲದ ಹಂಗ ಆಗ್ರೀ ನೀವುಲಗಳ ಏನ್ರಿ ಇ ಈಜಗ ಹಕಿರಿ ನ್ರಿ ನೀವ್ನ......
ಲೀಜಂಗ ಆಗಿರು ನಾವನು.......
ಅದೇ ಬೆಸ್ಟ್ ಅದೇ ಪಾಡ ನೋಡ್ರಿ ನಿಮ್ದ ಯಾರಿಗಏನ್ ಹಾಕಿಗನ್ ಕುಂದ್ರ ಅಂದ್ರೀ ಇಲ್ಲಿ ನಾವ ನೋಡ್ರಿ ಇಲ್ಲಿ..... ಬಾಳ ಲುಕ್ಸಾನ್ ಆಗಿಬಿಟ್ಟಿವರೀ ಬೇರವ್ರ ಹಾಕನ್ ಕೆಷ್ಟನ್.......
ಏನ್ ಮಾಡ್ತಿರಿ ಎಲ್ಲ ಗಾಡಿಗಳು ಮಾಡಿವವಿ ಗಾಡಿಗಳು ಗಾಡಿಗ್ ಹೋಗ್ಬೇಕಲ್ರರಿ ಯಾವ ಹೊಲ ಕೆಲ್ಸ ಎಲ್ಲಿ ಮಾಡ್ತಿರಿ ಗಾಡಿ ಎಲ್ಲಿಗ್ ಸರಿ ಎಲ್ಲ ಮಾಡೋರಿಗೆ....
ಹೌದ ಹೌದ್ರಿ ಮತ್ತೆ ಆಕ್ರ್ ಹೆಂಗ ನಡದ್ರಿ ಟ್ಯಾಟ್ರಿಕ್ದ್........ ಚೊಲು ನಡೆದಿರ್ರ್ಬೇಕಲ್ರಿ ನಿಮ್ದ ಟ್ಯಾಟ್ರಿಕ್ ಫುಲ್ ಇದರಲ್ರಿ ಎಲ್ಲ ಚಲೋ ನೋಡದಿರ್ತರಿ......
ಹೌದ್ರೀ ಕಂಪನಿಗ್ ಬಿಟ್ಟಿದೀ ರೀ ಟಾಕ್ಟರ್ ಮತ್ ತಂದಿವ್ರ ರ ಎಲ್ಲ ಕೆಲಸ ಮುಗ್ದವ ಅಂತ ಹೋಗ್ಯಾರ್ರೀ ಅವರು ಕೆಲಸ ಮಾಡೋರು.....
ಹ
ಮನಗ್ ತಂದಿವ್ರರಿ ಮತ್ತ ಮತ್ತ ಇನ್ನೊಂದ ಮಳಿಗಾಲದಾಗ ಎರಡ್ ತಿಂಗ್ಳ ಬಿಟ್ಟ ಮತ್ತ ಹೋಗೋದ್ರರು ಮತ್ತ
ಹೌದ ಹೌದ್ರಿ ಎಲ್ಲಾ ಕೆಲ್ಸ ಕೆಲ್ಸ ಪ್ರಜೆಂ ಚಲೋ ನೋ ಅ್ರ ನಡಿತವ್ರೀ ಟ್ಯಾಕ್ಟರ್ಗಳು ಐತಿ ಐತಿ ಹ ಈಗೆಲ್ಲಾ ಕೆಲ್ಸ ಇವೆಲ್ಲ ಇದಾಗ್ಯ ಅವ್ರೀ ಮುಂದಕ್ಕೆ ಎಲ್ಲಾ ನಡತಿರ್ಬೇಕಲ್ರೀ ಕೇಳ್ಬೇಕ್ರಿ ಅಲ್ಲಿ ಇಲ್ಲಿ.......
ಹಾ ನಡಿತತವ್ರಿ ಎಲ್ಲ ಕೇಳ್ ಕೇಳ ಅಲ್ಲಿಲ್ಲಿ ಮತ್ತತ್ ಹೇಳತ್ ತಂದಾರೀ ಅವ್ರು....
ಹೌದೌದ್ರ ಎಲ್ಲನೆ ಯಾಕಂದ್ರ ನಿಂತ್ ಪೂಜಲಿ ಅಷ್ಟ ಇತತ್ವ್ರ ಎಲ್ಲ ಸಾಮಾನುಗಳೆಲ್ಲ ಕೋಲ್ತಹೋಗ್ಬಿಡುತ್ತೆ........ ತೋರಿಸ್ತೀನಿ..... ಹ ಎಲ್ಲ ಚಾಲ್ಗಡ್ ಕಂತಿದ್ರ ಕೆಲ್ಸಕ್ ಬರ್ರರಿ ಎಲ್ಲನ ಅಷ್ಟೇ... ಪಾಲ್ತು ನಿಂತಂದ್ರೆ ಕೆಲ್ಸಕ್ ಬರ್ತಾವ್ರೀ ಇಂಜನ್ ಸಾಮಾನನ್ ಬಂದವ್ರಿ ಅವು ಬಂದುವ್ರಿ ಇವು ಬಂದುವ್ರಿ....
ಹೌದ್ರಿ ಎಲ್ಲಾ ಕೆಲ್ಸಕ್ ಹೋದ್ಮೇಲೆ ಏನ್ ಆದ್ರೆ ಕೆಲ್ಸಕ್ ಹೋಗ್ಬೇಕ್ರೀ.....
ಹಾ ರೀ ಅದಿ ಹೆಂಗ ಹೆಂಗ ಮಾಡಬೇಕಾದ್ರಿ ಮತ್ತೇನ್ರೀ ಯ ಕಡೆ ಹೋಗಿಲ್ರರಿ ನೀವು....
ಹ ರೀ....
ಯಕಡೆ ಹೋಗಿಲ್ರಿ.....
ಹೋಯ್ದೀವ್ರಿ ಸ್ವಲ್ಪ ಇದ ಶಾಪ್ರ ಹೋಯ್ದೀವ್ರಿ ಸ್ವಲ್ಪ ಕೆಲ್ಸ ಇತ್ತ ರಿ ಹ್ಮ್, ಶಾಪುರುಕ ಹೋಗಿ ಬಂದಿವಿರಿ ಅದ್ ಸ್ವಲ್ಪ ಏದ ಇತ್ರಿ ಅದ ಲೈಸೆನ್ಸ್ದ ಸ್ವಲ್ಪ ಮಾಡ್ಸದಿತ್ರಿ.
ಹೌದೌದ್ರಿ, ನಾನ್ ಲೈಸೆನ್ಸ್ ಮಾಡ್ಸ್ಬೇಕ್ರಿ ನಾವನ್ ಸ್ವಲ್ಪ ಸಂಘದ ಕೇಳವ್ರಿ ಕಿಲ್ಲಿ ಬ್ಯಾಂಕ್ನಾಗ್ರಿ ಹ
ಹಾದು
ತಿಂಗ್ಳಿಗೆ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಕೊಡತನ ಅಂತ ಅಂದ್ರಿ
ಏನ್ರಿ
ಫೈನಾನ್ಸ್ ಬ್ಯಾಂಕ್ ಇದ್ದಂಗೆರಿ ಎ, ಎಕ್ಸ್ ಬ್ಯಾಂಕ್ ಅದಲ್ರಿ
ಹಾ, ರೀ
ಶಾಪೂರ್ದಗರಿ ಕರ್ನಾಟಕ ಬ್ಯಾಂಕ್ ಕಡೆ ದಾಟಿ ಬೆಳಗದ ಹ್ಮ್, ಅಲ್ಲಿರಿ ಅಲ್ಲಿ ಕೇಳವ್ರಿ ಎಲ್ಲಾ ಇದ್ ಮಾಡ್ಯ್ರಿ ರಿಸ್ಯೂಮ್ ಒಂದ್ ರೆಡಿ ಮಾಡ್ಕ್ಯ್ರಿ ನೀವು ಹ್ಮ್, ಮತ್ತ ಡಿ, ಎಲ್ ಲೈಸೆನ್ಸ್ ಬೈಕ್, ಲೈಸೆನ್ಸ್ ಎಲ್ಲಾ ರೆಡಿ ಮಾಡ್ಕೀರಿ. ನಿಮ್ ಕರ್ಕತಿವಿ ಕರ್ಕೊಂಡ ಗೆಸಿಂದ ನೀವ ಇಲ್ಲ ಕೆಲ್ಸ ಮಾಡ್ಕೊಂತೀರಿಅಂತ ಅಂದ್ ರಿ. ಸ್ಯಾಲ್ರಿ ಇಲ್ರಿ ಕೊಡ್ತೀವಿ ಚಲೋ ಒಂದ್ ಎಂಟು ದಿನ ಟ್ರೈನಿಂಗ್ ಕೊಡ್ತೀವಿ. ಮತ್ತ ಒಂದ ವರ್ಷ ಯಾಕಂದ್ರೆ ಒಂದ್ ವರ್ಷ ಒಂದ್ ಲಕ್ಷ ಬೂಳತದ ಪಗಾರ. ಬೋನಸ್ -ಗಿನಬ ಲೇಟಾದೆಲ್ಲ ಶೇರ್ಂದ್ರ ಮೂರು ಲಕ್ಷ ತಾನ ಕೂತಾರ ನಮ್ ದೋಸ್ತ ಒಬ್ಬವ ಮಾಡತಾರಿ ಎಲ್ಲಾ ಕೊಟ್ಟು ಒಂಟ್ರಲ್ಲಿ ಅವ್ನ ಜಾಗಕ ನಾನು ಸೇರ್ಪಡೆ ಆಗಬೇಕ್ರೀ ಈಗ.
ಯಾರೀ ಅವಾ ಏನ್ ಯಾರಿ ಅವಾ
ಏಯ್ ಬ್ಯಾರೆ ಊರವ್ರಿಗೆಅವ್ರೆಲ್ಲಾ ಹಾಸ್ಟೆಲ್ದಾಗ ಪರಿಚಯ ಇದ್ದಾವ್ರೀ. -
ಹೌದ್ರಿ, ಏನ್ ಏನ್ ಕೆಲ್ಸ ಅದ್ರಿ
ಬ್ಯಾಂಕಿನಗ್ರಿ ಲೋನ್- ಗಿನ್ ಕೊಡೋದ ಐತ್ರಿ ತಗೋಳದ ಐತ್ರಿ. ಎಲ್ಲಾ ವ್ಯವಸ್ಥೆ ಇದ್ ಮಾಡದ ಐತ್ರಿ ಹ ಇವತ್ತು ತಿಂದ ಎಷ್ಟ ಐತ್ರಿ ಎಷ್ಟ ಇಲ್ಲ ಅಂದ ಎಷ್ಟ ಎಲ್ಲ ಮಾಡದ್ರಿ ಆನ್ ಲೈನ್ ಸೆಂಟರ್ ಇದ್ದಂಗೆ. ಬುಳ್ತದರಿ ತಿಂಗಳಿಗೆ ಇಪ್ಪತ್ತಂಗ ಬಿಳ್ತದರಿ ಆದ್ರೂ ಸ್ವಲ್ಪ ಸಂಡೆ ದಿನಾನು ಚಾಲೂ ಇರ್ತಾವ್ರಿ. ಸಂಡೆ ಸೂಟಿ ಇಲ್ರಿಅಲ್ಲಿ ಹಾ ರಿ ಬಿದ್ದೀವಿ ನೋಡ್ರಿ ಹೈರಾಣ ಏನ್ ಮಾಡ್ತಿ ತ್ರಿ ಸಂಡೆನುಚಾಲವು ಇರ್ತವ ಅಂದ್ರೆಏನ್ ಮಾಡ್ಬೇಕ್ರಿ
ಹೌದ, ಹೌದು, ಹೌದು
ಅದ್ರಾಗ ತಿಂಗಳಾಗಯಾಡ್ಡೆ ಸಲದ್ದ ಸಟಿ ಕೊತಾರಂತ್ತೀರಿ ಮತ್ತ ಸೂಟಿನುಕೊಡೋದಿಲ್ಲ ಅಂತೀರಿ.
ಹಾ, ರೀ
ಅವಾಗಿವಾಗ ಕೊಡ್ತಾ ಇರಬೇಕ್ರಿ ನಡತಿರಿ ನಿಮಗ
ಹಾ, ರಿ ಹೌದೌದು
ನೋಡಂಬ್ರಿ ಅಲ್ಲಿ ಒಂದ ಆರ್ ತಿಂಗಳ, ಮೂರ್ ತಿಂಗಳು ಮಾಡಂಬ್ರಿ ಮಾಡಿಗೆಸಿಂದ ಆ ಕಡೆ ಮುಂದ್ ನೋಡಕ ಆತದ್ರಿ.
ಮಾಡ್ಬೇಕ್ರಿ ಎಲ್ಲಿ ಸಿಗುತ್ತದ ಅಲ್ಲಿ ಬಗನ ಮಾಡ್ಬೇಕ್ರೀ ಆದ ಹಿಂದ ಗಡಿಗಿಏನನಾನಾಗಲ್ಕರಿ.
ಹಾ, ಮಾಡ್ಕಕಂತ ಇರಬೇಕ್ರಿ ಇಲ್ಕಂದ್ರ ಪಾಲ್ ತಕುಂತ್ರ ನಮ್ಮ ಸು ಯದ ಕರ್ಚಾತವರಿ ನಏ ಅಲ್ಲಿ ಸ್ವಲ್ಪ ಆದಾಯನು ಆತವ್ರಿ ರೊಕ್ಕನ ಮಾಡ್ಕಂತಿದ್ರ ಆತವ್ರಿ ಸು ಸುಮ್ನೆ ಆಗಲ್ರಿ ಎಲ್ಲ. ಖರ್ಚು ಮಾಡಿಕಂತ ಇದ್ ಮಾಡಕ ಅಂತ ಇಲ್ಲಿ ದೋಸ್ತರ ಗೂಡಗಅದ್ ಮಾಡಕಂತ ನ ಅ ಮಾಡಕಂದ್ರ ರೊಕ್ಕನುಖರ್ಚಿಗಿ ಆತವ್ರೀ ಈ ಕಡೆ ಮನಿ ಕಟ್ಲಕ್ನ ಆತಾವ್ರಿ. ಸಂಸಾರಕ್ಕನ ಆತಾವ್ರಿ ಎಲ್ಲಾಟಕ್ಕ ಆತಾವ್ರಿ. ಅದೇ ಮಾಡ್ಬೇಕ ಅಂತ ಮಾಡವ್ರೀ. ಮತ್ತ ಏನ್ ಮಾಡ್ತಿರಿ ಎಲ್ಲ ಬಾಳ ಲುಕ್ಸನ್ ಆಗ್ಬಿಟ್ಟಿವಿ ಈ ಸುಮ್ನೆ ಡಿಗ್ರಿ ಮುಗಿದುದ ಎಲ್ಲ ಮುಗಿದರಿ ಸಮ್ ಕುಂತ ಮನೆಗ ಕುಂತ ಎಲ್ಲ ಪಾತ್ಾಬಿ ಟ್ಟವ್ರಿ ಹ ಮಾಡ ನಬ್ರಿ ಮಾಡಿದ್ರೆ ಮನ್ಷ್ಯ ಬೇಲೆ ಕೊಡ್ತಾರ ಇಲ್ ಬೇಲೆ ಕೊಡಲ್ ಮಂದಿ ಎಲ್ಲ ನೋಡ್ರಲ್ ನೀವ ಯ್ ಇತ ಏನ್ ಬರ ಇಷ್ಟ ಕುಂದಿರ್ತಾನ ತಿರ್ಗಾಡ್ತಾನ ಇಷ್ಟು ಓದೇನ ಅಷ್ಟು ಓದೇನ ಅಂತ ಹಿಂಗೆೇಳ್ತಾರ್ ರೀ ಒಂದ್ ನಾಲ್ಕ ರೂಪಾಯಿ ದುಡದ್ರ ಬೆಲೆ ಬತ್ರಿ ಆಯ್ತು ಆಯ್ತ್ರಿ ಅಷ್ಟ ಆಯ್ತ್ ಆಯ್ತ್ರಿ